ಹಲೋ ರೀ. ಹಾ ರೀ ಕೇಳಸ್ತಿದಿಯಾ ರೀ.
ಹಲೋ.
ಹಾ ರೀ ಕೇಳಿಸ್ತಿದೀಯಾ ಹಾ ಹಾ ನಂಗೆ ಕೇಳಿಸ್ ಇದೆ. ಏನ್ ಮಾಡ್ತಾ ಇದ್ದೀರಾ.
ಒಮ್ಮೆ ಹೋಡೋಯಾಕ ಎದರಾ ನೀವು. ಏ ಸುಮ್ನೆನೆ ಕೂದ್ಕೊಂಡಿದ್ದೇನೆ ಮಲ್ಕೊಂಡಿದೀನಿ ಹುಷಾರಿಲ್ಲ ಸ್ವಲ್ಪ
ಹೌದಾ ಏನು
ಓ ನಮ್ಮ ಹ್ಮ್
ಅಯ್ಯೆ ಯಾಕೋ ನಿಮ್ಮ ವಾಯ್ಸ ಕಟ್ ಕಟ್ ಆಗ್ತ ಇದೆ ರೀ ಹಾ ಇವಾಗ ಕೇಳಿಸ್ತಿದೆ ಹೇಳಿ
ಅದರಿ ಸ್ವಲ್ಪ ಈಗ ಏನಾದ್ರು ಕೇಳಿಸ್ತಾ ಇದೆ
ಹಾ ಇವಾಗ ಕೇಳಿಸ್ತಿದೆ ಇವಾಗ ಕೇಳಿಸ್ತಿದೆ ಹೇಳು
ಮೆ ಬಿ ಸ್ವಲ್ಪ ಮನೆ ಒಂದ್ಸಲ ಬರ್ತಂದೊಂದ್ಸಲ್ ಬರಲ್ಲ ಅದೇ ಅದೇ ಒಂದ್ ಕಾಲ್ಗೆ ಚದ
ಇವಾಗ ಕೇಳಿಸ್ತಿದ್ದೆ ಇವಾಗ ಕೇಳಿಸ್ತಿದ್ದೆ ಹ ಇವಾಗ ಕೇಳಿಸ್ತಿದ್ದೇರಿೀ
ಓಕೆ ಓಕೆ ನನ್ಗೆ ಕೇಳಸತದ್ರಿ ಮಾತಾಡಿ
ಹಾ ಅದೇ ಲೈಕ್ ನೆಟ್ವರ್ಕ್ ಇಶ್ಯೂ ಬಂದ ಬರುತ್ತಲ್ ಮನೆಯಲ್ಲಿ
ಹ್ಮ್ ಹೂ
ಬರ್ಲೇ ಬರುತ್ತೆದು ಮನೆಯಲ್ಲಿ
ಹ್ಮ ಏನ್ ಮಾಡ್ತಾ ಇದ್ರಿ ಏನ್ ವೆ ಇವತ್ತು ಸಣ್ಣ ಇವತ್ತು ಸ ಸಂಡೆಯಲ್ಲಿ ಓ ಅಲ್ಲಿ ಹೋಗಿಲ್ಲ ಆಚೆ
ಎಲ್ಲಿಗೂ ಹೋಗಿಲ್ಲಾರೀ ಯಾ ನಮಗೆ ಇವಾಗ ಹಾಲಿಡೇಸ್ ಖರ್ಚು ಜಾಸ್ತಿ ಇಲ್ಲಲ್ಲ
ಹ
ಸೊ ಎಲ್ಲಿಗೂ ಹೋಗಿಲ್ಲ ವೀಕೆಂಡ್ ಇವಾಗ ನಮ್ಗೆ ಸೆಕೆಂಡ್ ಸ್ಯಾಟರ್ಡೆ ಎ ಹ ಫೋರ್ತ್ ಸ್ಯಾಟರ್ಡೆ ಒಂದೇ ಹಾಲಿಡೇ ಇರೋದು ನಿನ್ನೆನು ಆಫೀಸ್ ಇತ್ತು ನಿನ್ನೆನು ಆಫೀಸ್ಗೆ ಹೋಗ್ ಬಂದೆ ನಾನು
ಹೌದಾ
ಹಾ ಹೌದು ಅಷ್ಟು ಇರ್ಲಿಲ್ಲ ಹಾಲಿಡೇಸ್ ಇವಂತ ಮತ್ತೆ ನಾನು ಲಾಸ್ಟ್ ವೀಕ್ ಆ ಲಾಸ್ಟ್ ವೀಕ್ ಹೌ ಸ
ಹ್ಮ್ ಹೌದಾ
ಹ ಲಾಸ್ಟ್ ವೀಕ್ ನಮ್ ಫ್ರೆಂಡ್ದು ಎಂಗೇಜ್ಮೆಂಟ್ ಇತ್ತು
ಹ್ಮ್
ಸೊ ಅದಕ್ಕೆ ಮನೆಗ್ ಹೋಗಿದ್ದೆ ಬಟ್ಟೆ ಏನು ಹ್ದಿಲ್ಲ
ಹ್ಮ
ಮಾತ್ರೆ ಆ ಲಾಸ್ಟ್ ವೀಕ್ ಇತ್ತು ಮೊಹರಂ ಇತ್ತು
ಹಾಂ
ಆರಾಮ ನಮ್ಮ ಮನೆ ನಮ್ಮ್ ಊರ ಊರತ್ರ ಊರತ್ರ ಚೆನ್ನ ಮಾಡಿದ್ರು ಆರಾಮ
ಹೌದಾ
ಹೌದು ಹೌದು
ಓಕೆ ಸೊ ಅದಕ್ಕೆ ಊರಿಗೆ ಹೋಗಿದ್ದೀರಾ
ಹಾ ಮೊಹರಂಮಗೂ ಹೋಗಿದ್ದೆ ಮತ್ತೆ ಇಲ್ಲಿಗೂ ನಮ್ ಚೆನ್ನೆ ಇಂಗ್ಲೀಷ್ ಮಡ ಹೋಗಿದ್ದೆ
ಓಕೆ ಎರಡು ನೋಡ್ಕೊಂಡ್ ಬಂದಿದ್ದೀರಾ
ಹೌದ ರೀ ಇನ್ನ್ ಮಾಡ್ಬೇಕು ಅದಕ್ಕೆ ರೆಸ್ಟೇ ಇಲ್ಲ ರೀ
ಹ್ಮ್
ಮತ್ತೆ ಊರಿಂದ ಬಂದ್ಮೇಲೆ ನಾನು ಎಲ್ಲಾ ಇದನ್ನು ಮಾಡಿಲ್ಲ
ಹದು
ಅನ್ಪ್ಯಾಕ್ ಮಾಡಿಲ್ಲ ಲಗೇಜ್ ಏನು
ಹ್ಮ
ಈ ಆಫೀಸ್ ಇತ್ತಾ
ಹ್ಮ್ ಸ ಕೆಲ್ಸದಲ್ಲಿ ಬಿದ್ದು ಏನು ಮಾಡಿಲ್ಲ
ಹಾ ಹೌದು
ಓಕೆ
ಇವತ್ತೆಲ್ಲಾ ಅನ್ಸಕ್ ಮಾಡ್ಬಿಟ್ಟು ಎಲ್ಲಾ
ಹ್ಮ್ ಓಕೆ ಹ್ಮ ಎಲ್ಲ ಸದ್ದ ಇಟ್ಬಿಟ್ಟ
ಹಾ ಎಲ್ಲ
ಹ್ಮ್
ಬಟ್ಟೆ ಒಗೀತಿ
ಕಲ ಸಾಧ್ಯ ಇಟ್ಟು
ನೋ ಮ್ಯಾರಿ ಹಂಗಾದ್ರೆ ಹೋದು ಎರಡು ವಾರನುೂ ಬಿಸಿಿ ಬಿಸಿ ಆಗಿದ್ದೇವ ಹಾಗಂಗಾದ್ರೆ ಎರಡು ವಾರ
ಹ್ಮ್ ತಿರುಗದೇ ಆಯ್ತು ಅಲ್ಲಿಗೆ ಇಲ್ಲಿಗೆ
ಓಕೆ
ನೀವು ಏನ್ ಎಲ್ಲಿಗೆ ಹೋಗಿಲ್ಲ ನೀವು
ಆ ಕಡೆ ವಾರ ನನ್ಮ್ಮ ಕಜಿನ್ ಅವರ್ ಮೇ
ಹ್ಮ
ನಗ ಹೋಗಿದ್ದೆ ಹಲೋ ಮತ್ತೆ ಮತ್ತೆ ವಾರ ನಂದು ಹೋದ್ವಾರ ಮನೆಗೆ ಹೋಗಿದ್ದೆ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಊರಲ್ಲಿ ಊರು ಉಸಿತ್ತು ನಮ್ಮ್ಊರ ನಮ್ಮ ಊರಲ್ಲಿ ಉರ್ರಿಸ್ ಮಾಡ್ತೀವಿ
ಉರುಸು ಅಂದ್ರೆ ಒಂದ್ ದೇವ್ರ ಇದ್ದಾರೆ ಆ ದೇವ್ರಗ ಆ ನಾವವು ಚಕ್ರ ಕೊ ಚಕ್ರ ಕೊಟ್ಟ ಬಂದು ಅ
ಹಾ
ಚಕ್ರ ಕೊಟ್ಟ ಬರ್ತೀವಿ ಮತ್ತೆ ಆಹ ಊರಲ್ಲಿ ದೇವ್ರನ್ನ ಎತ್ಕೊಂಡು ಬರ್ತಾರೆ
ಓಕೆ ಮಾಮ್ ಹಓ ಹೋ ಯಾವ ದೇವರು ದೇವ್ರ ಹೆಸರು ಏನೋ್ರೀ
ಆ ಪೀರಪ್ಪ ಅಂತ ಅದು ಮುಸ್ಲಿಮ ದೇವರು ನಾವ ಎಲ್ಲಾನೂ ಕಲ್ತ್ ಮಾಡ್ತೀವಿ ಆ ದೇವ್ರಿಗೆ
ಓಕೆ ಓಕೆ
ಹ ಹಾ ಹ
ಮೊಹರಂ ತರ ಅಂದ್ರ ಅದು ಬ ಅದು ಇದು ಪೀರಪ್ಪ ಇದು ಫರಪ್ಪ ನಮ್ಮ್ ಊರಲ್ಲಿ ಗುಡಿನ ದೊಡ್ಡ ಗುಡಿ ಕಟ್ಟಿದೀವಿ ನಾವು ಅವ್ರಿಗೆ
ಅಂದ ಅಂತ ಬರ್ತಾರಲ್ಲ ಅವರೇ ಅಲ್ಲ
ಹ ಪೀರಪ್ಪ ಅದು ಏನು ಗೊತ್ತಿಲ್ಲ ರೀ ನನ್ಗೆ ಊರಲ್ಲ ಅದ ಸ್ಟೋರಿ ಏನು ಅಂತ ಬಟ್ ಪೀರಪ್ಪತ್ತ ಸಪ್ರೇಟ್ ದೇವರು ಕಟ್ಟಿದೀವಿ ಅಲ್ಲಿ ಗುರುವಾರ ಗುರುವಾರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ
ಸೇಮ್ರೀ ನಮ್ದು ಹಂಗೆ ಪಿರ್ಲ್ ದೇವ್ರ ಅಂದ್ರೆ ಅವ್ರೇ ಅವ್ರೇ
ಗುರುವಾರ ಗುರುವಾರ ಹೋಗಿ ಪೂಜಾ ಮಾಡ್ತಿೀವಿ ಪೀರಪ್ಪನ್ ದೇವರು ಇದು ಪೀರ್ಲಪ್ಪದ್ದು ಸಪ್ರೇಟ್ ಇದೆ ಅದು ಗುಡಿ ಅದು ಅಲ್ಲಿ ಹ ಅದು ಸಪ್ರೇಟ ಇದು ಸಪರೇಟು
ಹೌದಾ
ಹ ಇದು ಎಷ್ಟು ಸಮಾಧಿ ಇರುತ್ತೆ ಸಮಾಧಿ ಮೇಲೆ ಊನಾರ್ಗಳು ಹಾಕಿ ಪೂಜೆ ಪೂಜೆ ಮಾಡ್ತೀವಿ ನಾವ್ ಅಲ್ಲಿ ಅವ್ರ ಸಮಾಧಿ ಇದೆ ಅವ್ರದು
ಓಕೆ ಓಕೆ
ಆ ಸಮಾಧಿಗೆ ಪೂಜೆ ಮಾಡಿ ಬರ್ತೀವಿ ಆ ಸಮಾಧಿಿನೆಲ್ಲ ಗುಡಿ ಕಟ್ಟ ಲ್ಲ
ಓಕೆ
ಹಾ ಅದು ಹಂಗೆ ಇನ್ನೊಂದು ಎನ್ನಪ್ಪ ಅಂತ ಎನ್ನಪ್ಪ ತಾತ ಅಂತಿದೆ
ಹಾ
ಹ ಅಲ್ಲಿನ ಚೆನ್ನಾಗ್ ಪೂಜೆ ವರ್ಷ ವರ್ಷ ನಾವು ತೇರ್ ಮಾ ತೇರ್ ಎಳಿತೀವಿ ಅದು ಫೇಮಸ್ ಅವ್ರದು ಅಂತ ಸ್ಟೋರಿ ಇದೆ ಹೆಂಗೆ ಅವರು ಮಾಮೂಲ್ ನಮ್ಮ ತಾರನನೆ ಮನುಷ್ಯರುಂತ ಓಕೆನಾ ಬಟ್ ಅವ್ರಿಗೆ ಸ್ವಲ್ಪ ಆ ಐ ಮೀನ್ ದೇವ್ರ ತರ ವರಗಳು ಅಂಕ ಕೊಡವೂ ಇದು ಅಂತೆ ಅವ್ರಿಗೆ ಇಲ್ಲ ನೀರ್ ಬರ್ಬೇಕಂದ್ರೆ ನೀರ್ ಹಂಗ್ ಬರ್ತಿದವ ಅಂತ ಹ ಹ ಮೇ ಬಿ ಹಂಗಗೆ ಇರ್ಬೋದೇನು ಅವರು ಬಂದು ಆಕ್ಚುಲಿ ಅ ಒಂದು ಬೇರೆಯವ್ರ ಮನಲಿ ಕೆಲ್ಸ ಮಾಡ್ತಿದ್ರು ಆಮೇನ ಆ ಪೂರ್ವ ಕಾಲದಲ್ಲಿ ಎಸ್ಸ ಎಷ್ಟಿ ಕಾಸ್ಟ್ ರಲ್ಲ ಸ್ವಲ್ಪ ಗೌಡ್ರ ಮನೇಲಿ ರೆಡ್ಡಿಸಸ್ ಮನೇಲಿ ಕೆಲ್ಸ ಮಾಡ್ತಿದ್ರಲ್ಲ
ಹೌದೌದು
ಹ ಹ ಹಾಗೆ ಅವರು ಆ ದೇವರು ಬಂದು ಎಸ್ಸಿ ದೇವ್ರೇನ ಏನೋ ಗೊತ್ತಿಲ್ಲ ಬೇಬ ಹಂಗ ಇರ್ಬೋದೇೋ ಅವ್ರು ಬಂದು ಒಂದ ರೆಡ್ಡಿ ಕಸ್ ಕಾಸ್ಟ್ ಅವರ ಮನೇಲ್ಲ ಕೆಲ್ಸ ಮಾಡ್ದಿದ್ರಂತ
ಓಕೆ
ಹ ಬಟ್ ಕೆಲ್ಸ ಮಾಡತ್ತೆ ಈಗ ಅವ್ರು ಏನೋ ಅವ್ರು ಹೇಳಿದ್ದೆಲ್ಲ ಆಗ್ತಾ ಇರೋದು ಹ ಇಲ್ಲಿ ಅವ್ರ ಹೊಲಕ್ಕ ಹೋದಾಗ ಇಲ್ಲಿ ನೀರ್ ಬ ಬರ್ಬೇಕು ಅಂದ್ರೆ ನೀರ್ ಬರದು ಆತರ ಎಲ್ಲ ಆ್ತಾ ಇತ್ತು ಅಂತೆ ಊರಲ್ಲೆಲ್ಲ ಚೆನ್ನಾಗ ಅವ್ರು ಹೇಳಿದು ಆಗ್ತಾ ಇದ್ರೆ ಅದಕ್ಕ ಅವ್ರ ದೇವರು ಗುಡಿ ಏನೋ ಕಟ್ಬಿಟ್ಟಿದ್ದಾರೆ.
ಓಹೋ ಹೌದ ಹ್ಮ್
ಹಾ ಹೆನ್ನಪ್ಪ ತಾತ ಅಂತ ಹೆಸರಿಟ್ಟು ಒಂದ್ ಗುಡಿನೇ ಮಾಡಿದ್ದಾರೆ. ಹಾ ಅದ್ರಕ್ಕೆ ವರ್ಷ ವರ್ಷನುೂ ಶ್ರೀರಾಮನವಮಿ ಆಗಿದ್ ದಿನ ಮರೆದ ದಿನನೇ. ತರು ಎಳಿತೀವಿ ಊರಲ್ಲಿ.
ಹೌದು
ಹಾ ಊರಲ್ಲಿ ದೊಡ್ದದು. ಕಟ್ಟಿಗೆದು ಚಕ್ಕೆದೆಲ್ಲ ದೊಡ್ಡದು ತೇರ್ ಮಾಡಿದೀವಿ ಆ ತೇರ್ ಎಳ್ಕೊಂಡ್ ಹೋಗ್ತೀವಿ. ಹಲೋ ಹಲೋ ಕೇಳಿಸ್ತಾದ.
ಹಾ ಕೇಳಿಸ್ತಾದ.
ನಿಮ್ದು ಸ್ವಲ್ಪ. ನೆಟ್ವರ್ಕ್ ಇರೋ ಪ್ಲೇಸ್ಲ್ಲಿ ಬಂದ್ರ ಎಕೊ ರೀಸೌಂಡ್ ಬರೋದು ನೆಟ್ವರ್ಕ್ ಇಲ್ಲ ಇಶ್ಯೂ ಏನಾದ್ರ ಇದೇನಾ. ಕಡೆ.
ಇಲ್ಲಾನೇ ನಾರ್ಮಲ್ ನೆಟ್ಟೆ ಆನ್ ಮಾಡ್ಕೊಂಡಿನಿ ಇವಾಗೂ ಹಂಗೆ
ಹಾ ಹೀಗೆ ಚೆನ್ನಾಗಿದೆ ವಾಯ್ಸ್ ಕೇಳಿಸ್ತಾಯಿದೆ. ಇಷ್ಟಕ್ ಮುಂಚೆ ಕೇಳಸ್ತಾ ಇದ್ದಿಲ್ಲ ಇಷ್ಟಕ್ ಮುಂಚೆ ಸ್ವಲ್ಪ ರಿಸೌಂಡ್. ಬರದು ಚಿಕ್ಕ ಸಣ್ಣಗ ಹಾಕಿ. ಕೆಲ್ಸದಂಗ ಹಂಗಿತ್ತು.
ಓಕೆ. ಸೊ ಇವಾಗ ಇರ್ಲಿ ಇರ್ಲಿ ಅವ್ರಿಗೆ ಪೂಜೆ ಮಾಡ್ತಾರೆ ತೇರು.
ಹಾ ಊರಲ್ಲಿ ಇಯರ್ ಇಯರ್ಲಿ ಶ್ರೀರಾಮ ನವಾಮಿ ಆಗಿದಿನ ಮಾಡ್ತೀನಿ. ಊರಲ್ಲಿ ತೇರು ಇಡ್ತೀವಿ.
ಹ್ಮ್ ಹ್ಮ್ ಓಕೆ.
ಸೊ ಇವಾಗ ಅಂದ್ರೆ ಲೈಕ್ ಅವ್ರಗುನು ಗುರುವಾರ ಗುರುವಾರ ಹೋಗ್ತೀರಾ. ಟೆಂಪಲ್ಗೆ.
ಹ್ಮ ಇಲ್ಲ ತೆರಿಗೆ ಅ ಟೆಂಪಲ್ಗೆ ಯಾರು ಹೋಗಿಲ್ಲ. ಯಾವಾಗೋ ಜಸ್ಟ್. ಹಾ ಇದ್ರಗ ಏನ್ನ ಇದು ಹೇಳ್ದಲ್ಲ ಪೀರಪ್ಪ ಅಂತ. ಅದ್ರಕ್ಕೆ ಗುರುವಾರ ಗುರುವಾರ ಹೋಗ್ತಾರೆ ಊರಲ್ಲಿ ತುಂಬಾ. ತುಂಬಾ ಜನ ಹೋಗ್ತಾರೆ ಗುರುವಾರ ಗುರುವಾರ.
ಅದಕ್ಕ ಓಕೆ.
ಯಾರದ್ರು ಮುಗ್ಬಡೆ ಇರ್ತವೇ.
ಹೌದೌದು.
ಹಾ ವರ್ಷ ವರ್ಷ ಅಲ್ಲಿಗೆ ಬಾಟ್ ತಗೊಬಂದು ಬ್ಯಾಟ್ ಮಾಡ್ಕೊಂಡು ಹೋಗ್ತಾರಲ್ಲ ಹಂಗೆ ನಾವು. ಪೂಜಾರಿ ಬಂದು ಪುರಾ ಇರ್ತಾರೆ ಬಟ್ ನಾವು ಎಲ್ಲಾನು ಮಕ್ಕಂಡು ಚಕ್ರಿ ಕೊಟ್ಟು ನಾವು ಬರ್ತೀವಿ. ಆ ಗುಡಿಯೆಲ್ಲ ಕುಂಕುಮ ಅದೆಲ್ಲ ಎರಡೆ ಆ ಕುಂಕುಮ. ಹಾ ಕುಂಕುಮ ಅದೇನ್ ಕೊಡಲ್ಲ ಆ ಗುಡಿಯಲ್ಲಿ. ಜಸ್ಟ್ ಇಬ್ಬುದಿ ಇರುತ್ತೆ. ಇಬ್ಬದಿ ಇಟ್ಕೋಬೇಕು ಹಾ ಜಸ್ಟ್ ಆಕಡೆ ಕೊಡ್ತವಿ. ಹು ಹೂನಾರ ಹಾಕೋದು ಈಬೂದಿ ಕೊಡ್ತಾರೆ ಈಬೂದಿ ಇಟ್ಕೊಂಡು ಬರೋದು.
ಓಕೆ ಓಕೆ
ಹ್
ನಾವು ಅದೇ ವೀರ್ಲ ಹಬ್ಬಗೆ ಇದೆ ಮಾಡ್ತೀವಿ ರೀ ಪೀರ್ಲಾ ದೇವ ದೇವ್ರಗೆ ಮಾಡ್ತೀವಿ ಗುರುವಾರ ಗುರುವಾರ ಟೆಂಪಲ್ಗೆ ಹೋಗ್ತಾರೆ ಎಲ್ಲಾರು
ಹ್
ಅದೇ ನಾವು ಎಲ್ಲಾರೂ ಕಲ್ತ ಕೋಂಡು ಮಾಡ್ಕೊಂತೀವಿ ಲೈಕ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಹಿಂದೂಸ್, ಎಲ್ಲಾ ಕಲ್ತ್ಕೊಂಡು.
ಹುಂ
ಮಾಡ್ಕೊಂತಿವಿ
ಓಕೆ ಓಕೆ ನಾವು ಈ ಎರಡು ಎರಡು ಹಬ್ಬ ನಾವು ನಮ್ಮೂಊರಲ್ಲಿ ಕಲ್ತ್ ಮಾಡ್ತೀವಿ ಪೀರ್ಲ ಹಬ್ಬಾ ಅಂತೂ ಎಲ್ರು ಪಿರ್ಲ ಎಲ್ರೂ ಮಾಡ್ತಾರೆ ಊರ್ಸು ನಮ್ಮೂರಲ್ಲಿ ಅದು ಒಂದು ಎಕ್ಸ್ ಟ್ರಾ ನಾವು ಅವರು ಇಬ್ರು ಕಲ್ತ್ ಮಿಕ್ಸಡ್ ಟೆಂಪಲ್ ಅದ ಇರೋದು
ಓಕೆ ಓಕೆ
ಹ ಬಟ್ ಅವರು ಸಂಪ್ರದಾಯನೇ ಇರುತ್ತೆ ಬಟ್ ನಾವನು ನಡಕೊ ಎಂದು ಎಲ್ರೂ ಆ ಗುಡಿಯಲ್ಲಿ ಸೇಮ್ ಸ್ವಲ್ಪ ಮುಸ್ಲಿಂ ತರಾ ಟೆಂಪಲೆ ಇರುತ್ತೆ
ಆ ಪೂಜಾರಿ ಅವ್ರೇ ಅದ್ರಲ್ಲ ಏನ್ ಕುಂಕುಮ ಬಂಡಾರು ಅದೆಲ್ಲಾ ಏನು ಇಡಲ್ಲಾ ಅಲ್ಲಿ
ಹಾ
ಹ ಅದೆಷ್ಟು ಚ ವಿಭುದಿನೇ ಇರುತ್ತೆ ಇಲ್ಲಾಂದ್ರೆ ಆ ಈಬಿತ್ತಿ ಈಬಿತ್ತಿ ಹಾಕಿ ಇಟ್ಟಿರುತ್ತಾರ ಅಷ್ಟೆ ಅದೇ ಇಟ್ಕೋಬೇಕ ಇಲ್ಲಿ ನಮ್ಮ ಹಿಂದೂ ಟೆಂಪಲು ಕಂಪ್ಲೀಟ್ ಹಿಂದೂ ಟೆಂಪಲ್ ಆದ್ರೆ ಕುಂಕುಮಾ, ಅರೀಸಿನಾ ಆಹ ಜಾಸ್ತಿ ಗುಡಿಯಲ್ಲಿ ಎಲ್ಲಾ ಕಾಣಸ್ತಾ ಇರುತ್ತೆ ಹಾ ಅಲ್ಲೆ ಏನು ಅದು ಕಾಣಸಲ್ಲಾ ಅದರಲ್ಲಿ ಎಷ್ಟು ನೆಂಬಲಿ ಕಾವ ಇರ್ತಾವೆ. ಅದ್ರ ಕೋಟಾ ಹಿಂಗ ಅವರು ನಮ್ದ್ ನೆತ್ತಿಗ್ ಬಡಿಯೋದು
ಹುಂ ಹುಂ
ಹ ಅಷ್ಟೇ ಅದೇ ಇರುತ್ತೆ ಊದ್ದ ಕಡ್ಡಿ ಸಂಬ್ರಾಣಿ ಆಕೋದು ಅವು ಮಾಡ್ತಾ ಇರ್ತಾರ ಹಂಗ
ಹುಂ ಇನ್ನೇನ್ರಿ ಮತ್ತ
ಹೇಳ್ಬೇಕ್ರಿ ಇನೆನಿಲ್ಲಾ
ಹ್ಮ್ ಸರಿ ರಿ ಮತ್ತೆ ಮತ್ತೆ ಮಾಡ್ತೀನಿ
ಹುಂ ಸರಿ ರಿ
ಇಡ್ಲಾ ರಿ